ಹಲೋ
ಹೇಳ್ಕ.
ಹ್ಮ್ ಏನ್ ಮಾಡ್ತೈ ಸುಷ್ಮಾ.
ಆಯ್ತಾಕ ಊಟ.
ಹ್ಮ್ ಆಯ್ತಮ್ಮಿ ಊಟ ನಿಂದ.
ಆಯ್ತತ ಏನ್ ಮಾಡಬೇಕು ಅಡುಗೆ
ನಾನು ಮುದ್ದೆ ಸಾಂಬಾರು ಮಕ್ಳಕ್ ಪುಲಿಯೋಗ್ರೆ ಮಾಡಿದ್ ನಮ್ಮಿ ನಿಂದ
ನಾ ಪ ಖಾರ ಪೊಂಗಲ್ ಮಾಡಿದಲಕ್ಕ ಅವ ಬಾಕ್ಸ್ ಬೇಕಲ್ಲಾ
ಹಾ ಹಾ
ಹು ಮಾಡಿದವಿ
ಟಿಫನ್ಗ್ ಮಾಡಿದ್ರ ಆಕೆನ್ ಹೊತಾಳೆ
ಹೂನ ಕೋತಿ ಕೊನೆೆ ಮಾಡ್ಬೇಕು
ಹಾ
ಹ್ಮ ಅಲ್ಕು ಏನ ಅವಳಕ್ ಇವಾಗ ಖಾರಪ್ಪಂಗಲ್ ಇಷ್ಟ ಇಲ್ಲ ಇನ್ ಏನ್ ಮಾಡದ ಬೇಗ ಆತದಂದ್ಬಟ್ಟು ಅದೇ ಮಾಡದ್
ಹಾ ಅದೇ ಇ ಏನ್ ಮಾಡಕ್ ಬಿಡು ಜ್ಯೋತಿನ ಯಾರ ಕಾಲ್ ಮಾಡ್ತಾ ಇದ್ದಂಗ ಇದ್ಂಕ ಮಾಡ್ಲಿ ಮಾಡ್ ಅವ್ರಂಗೆ ಸುಷ್ಮಾ ರೇಷನ್ ಅಂತ ಅಂದ್ರೆ
ಇಲ್ಲ ಯಾವಾಗ ಕೊಡ್ತಾವ್ರೆ
ರೇಷನ್ ನಾಳೆಏನ ಕೊಡ್ತಾರೆನ ಅನ್ಸತದೆ ಇವತ್ತು ಮುಗ್ತಿದೆ ಅಂದ್ರು ರಾತ್ರಿ ಇವಾಗ ಎಲ್ಲಾನು
ಹಂಗಾರ ಯಕೋ ನಂಗೆ ಕೇಳಿಲ್ಲ ನೀನ
ಅಯ್ಯೋ ಮರ್ತೋಗ್ಬಿಟ್ನಿ ಅದ್ ಫೋನ್ ಇಲ್ಲೇ ನಂದು ಇದಕ್ಕ ಇಟ್ಟಿದ್ರು ನೆಟ್ವರ್ಕ ಅದಕ್ ನಾನು ಆ ಇದ್ಮ ಇಲ್ಲ ತ್ತಿನಕ್ಕ ಹೇಳಿದ್ರತ್ರ ಬಿ ಸಾಯಂಲನ ಯಾವ ಅಂತ ಹೋಗ್ ಅ ಸುನೆ ಇದ
ಅದೇ ಎ ಬಂದ ಹೇಳಕೊ
ಹ್ಮ ಸಾಯಂಕಾಲ ಹೇಳ್ತೀನಿರ ನಿ
ಹ ಸಮಂತ ಇಲ್ಲಿ ಇರೋದಕ್ಕ
ಅಮಿ ಇಲ್ನಾ ಹಡ್ಗ ಪಿರಿಯಡ್ಸ್ ಟೈಮ್ ಇತ್ತ
ಹ ಹ್ಮ ಮ ನೋಡುದ್ ಹೇಳುವ ಸಂಜೆ
ಹ್ಮ ಅದಕ್ ಬನಿ ಇ
ಹ್ಮ ಮತ್ತೆ ಎಲ್ಲಿರೋ ಶಿವೋಜಪುಂಗದಲ್ಲಿ ಇರೋದಹ
ಶಿವಾಸಸ್ಪುರದಲ್ಲಿ ಅದೇ ವಾಣಿಯಕ್ ನೋ ನಮ್ಮ ಫ್ರೆಂಡ
ಹ ಸರಿರಾ
ನಮ್ ಫ್ರೆಂಡ್ ವಾಣಿ ಅಂತ ಹೇಳ್ಬಿಟ್ಟು ಅವ್ಳೇ ಶ್ರೀನಾತಣರ ಆಪಸಲ್ಲಿ ಕೆಲಸ ಮಾಡ್ಕು ಹಕೊಂಡಾ
ಅಕ್ಕ ಸ್ಕೂಲ್ ಟೈಮ್
ಸುಷ್ಮಾ
ಲದ ಶಿವನಸ್ಪುರ
ಚಿಕ್ಕೋಳ
ಆ ದೊಡ್ಡವಳ
ಹ್ಮ ಶ್ರೀನಿವಾಸಪುರದಲ್ಲೇ ಮ್ಯಾಂಗಾವಲಿಕ್ ಹೋಗುವ ಸ್ಕುಲ್ಕ ಚಿಕ್ಕೋಳು ರಾಚಲ್ಕ್ ಹೋಗೋದು ಅವ್ಳಿ ಡೈಲಿ ಟ್ರಾವೆಲ್ ಮಾಡ್ತ ತಳಿಂದ ಹ್ಮ್ ನೀನ್ ಸುಷ್ಮಾ ಸಮಾಚಾರ ಆ
ಇಲ್ಲ ವ್ಯಾನ್ ಅವ್
ಸುಷ್ಮಾ
ಅಲಾ ಬೃಂದ ಸಾಬ್ರಾ
ಹೂ ಇವ್ರದ್ದು ಬೇಗ ನಿಮ್ಮ ಮಕ್ಕಳ್ದು ಬರಕ್ ಮುಂಚೆ ಇವ್ರದ್ದು ಹೋಗ್ತದ ಫಸ್ಟ್ ಆಮೇಲೆ ನಿಮ್ಮ ಮಕ್ಕಳ್ದ ಬರುದು ಹ್ಮ್ ಹೂನಮ್ಮಾ ಇವಾಗ ಬಂದಿದ್ದ ಅಲ್ಲಿ ನೋಡ್ಕೊಂಡ್ ಮನ್ನಿ ನಿಮ್ಮ್ ಮನೆ ಹತ್ರರಿಂದ ಮೇವ್ ಹಾಕ್ಬಿಟ್ಟು ಮಾಂ ಗ್ಲಟ್ಕೊಳ್ಳಣ ಅಂತ ನೋಡಿದ್ನೆ ಆಮಲೆ ಅಷ್ಟೇ ನೀವು ಈ ಕಡೆ ಬಂದ ಒಳ್ಳಿ ಕೊಟಾಗಿದ್ರೆ ನಾನ ಇತ್ಗ್ ಬಂದ್ಬಿಟ್ನಿ
ಯಾವಾಗಾಕ್ಕ
ಇವಾಗ
ಹೌದಾ
ಹ್ಮ ಇವಾಗೆ ವಯಸ್ಸು ಜ್ರಾಗ ತಕ್ತಲ್ಲನಲ್ಲ
ಅಕ್ಕ ಏನು ಗಾಡಿದಲ್ಲ್ದೇನಾ
ಹೂ ಗಾಡಿದಲ್ಲ ಮೇವಕ್ ಹೋಗಿದ್ನನೆ ಆಮೇಲೆ ಅಲ್ಲಿ ಸ್ವಲ್ಪ ಸಿಕ್ಕ ಕಿದು ಕಾಯಿಗುಳ್ ಕಿತ್ಕೊಮನ್ನೆ ಕೊಡು ನ ಅಂತ ಬನ್ನೆ ಹಂಗೆ ಕೊಟ್ಬಿಟ್ಟು ಮಾತಾಡ್ಸೊಂಡ ಹೋಗು ತಡೆ ಎಂದಳ ಹೋಗಿಲ್ತಾ ನಂಗೂ ಟೈಮ್ ಆಗಿದು ಸ್ನಾನಗಳ್ ಮಾಡಬ ಹೋಗನ ಇರ್ತದೆ ಅ ಬಂದ್ಬಿಟ್ ಊಟ ತಿಂದಿಲ್ಲ ಮಾವ್ಕಾಯಿಗ್ಲೆ ಚೆನ್ನಾಗ್ ತ್ತನ್ನೊಂದಿದ್ದ ಹೋಗಿದ್ದ್ ಹ್ಮ್
ಹ
ನೀನ್ ಸುಷ್ಮಾ ಸಮಾಚಾರ
ನ ಕಪ ಮತ್ತ ಇಲ್ಲಕ್ಕ ಬಿಲ್ಲ ನನ್ನೆ ಬಂದಿದ್ದಿದ್ದೆನ್ನನ್ ಮಾತಾಡ್ತಲ್ಲಾ
ಹಾ ಹಾ.
ಹ್ಮ ಬಂದಿದ್ದಲ್ಲ.
ಹ್ಮ್
ನಿಂದ್ರಾಗು ನಿಮ್ಷದಲ್ ತೋರುಸ್ತಿದ್ಯ ಸುಷ್ಮಾ.
ಹು ತೋರುಸ್ತೈತೆ.
ತೋರ್ಸ್ತದೆ.
ಹ ಮಾ ಫೀಲ್ ಆಗದೆ ಕೌ ಏನಕ್ಕ.
ಸ್ಕೂಲ್ಕ್ ಕೌ ಕಾ.
ಏನಿಲ್ಲ ಅಕ್ಕ ಆರಾಮಾಗ್ ಒತಾಳ್ ಇ ಯಮ್ಮನ್ ಇವಾಗ. ನಿನ್ನೆ ಹಂಗ್ ಮಾಡ್ದಲಲ ರಾತ್ ಆದ್ರೆ ಬಿದ್ವು ವದಿಗ್ಲು ಸುಮ್ನೆ ಗದ್ರದ್ನ.
ಹಾ
ಬೆಳೆಗ್ಗೆ ಹೊತಿದ್ಲು ಇಲ್ಲಿಂದ್ ಒತೀನಿ ಒತೀನಿ ಅಂತಿದ್ಲ ಅಕ್ಕ. ಹ್ಮ್ ಇಲ್ಲಿಂದ್ ಒತಿನ್ ಒತಿ ಅಂದೋಳ್ ತಿಂಡಿ ಎಲ್ಲ ಕೊಟ್ನೆ ಅಲ್ಲಿ ಮಡ್ ತೌಳ್ ತಿರ್ಗಾ. ತಿರ್ಗಾ ಅಳ್ತಾವ್ಳೆ.
ಹಂಗ್ ನೀವ್ ಹಂಗೆ ಬಿಡಮ್ಮಿ ಎಡ್ದಿನ್. ಪಾಪ ಹೊಸ್ತಕ ಅಳ್ತಾರೆ ಒಂದ್ ಎರಡ್ ದಿನ್ ನೀನೇ ಅವ್ರ ಜೊತೆಲ್ ತುತು ನಿದ್ ಬಾ.
ನಾನು ಕುತ್ಕೊಂಡಿದ್ನ ಮೇಡಂ ಇಲ್ ಕುತ್ಕೊಳ್ರಿ ಅಂತಂದ. ಬರಕುದ್ನಿ ಬಿಟ್ಬಿಟ್ಟು. ಹ್ಮ ಇನ್ನು ಬಂದಿಲಪ್ಪ ಮ್ಯ ನಮ್ನ.
ಅ ಇನ್ನು ಸ್ಕೂಲ್ಲ್ ಸ್ಟಾರ್ಟ ಆಗಿಲ್ಲ ಹಂಗಾದ್ರೆ ಅವ್ರು.
ಕಾಯ್ ಅಯ್ ಬನ್ನಿ ಎಲ್ಲೊ.
ಹ್ಮ್ ಎಲ್ಲಾ ಬೇರೆ ಕಡೆನೆ ಸೇರ್ಸ್ ತಾವ್ರೆ ಲಾವಿತ್ತು ಎಲ್ರೂ ಅಲ.
ಹು ಅವ್ನು ಅಲ್ಲೇ ಅಲಾ.
ಹ್ಮ
ಹುಕು ಮಧ್ಯಾಹ್ನಕ್ ಅಡ್ಗೆ.
ಅಮಿ ಏನಿಲ್ಲ ಏನ್ ನಾನ್ ಒಬ್ ಒಬ್ಬಳೇ ಇರೋದಲ್ಲ ಇಲ್ಲ, ನಾನೇ ಊಟ ಊಟ ಮಾಡಿಲ್ಲ
ಬಂ ತಿಂದಿಲ್ಲ ಇನ್ನು
ಹೂ ಇನ್ನ ಇಲ್ಲ ಅಮಿ, ಇವಾಗ ಸ್ನಾನ ಮಾಡೇನು ಹಂಗೆ ಊಟ ಉಹು, ಇಲ್ಲ ಇವತ್ತು ತಿಂದೇ ಇಲ್ಲ ದೋಗಿದೆ. ತಿಂತಾ ಇದ್ ಮೇವಕ ಹೋದ್ನೇ ಮಾವಿನಕಾಯಿ ತಿನ್ನೆ ಹಸಿವು ಎಲ್ಲ ಹೊಟೋಯ್ತು. ಇವಾಗ ಸ್ನಾನ ಮಾಡಿಂದ ಹಂಗೆ ಪೂಜೆ ಮಾಡ್ಬಿಟ್ಟು
ಗುರುವಾರ. ಗುರುವಾರ, ಗುರುವಾರ ಮಾಡ್ತಿಕಾ?
ಹ್ಮ್ ಗುರುವಾರ, ಬುಧವಾರ ಹಾ
ಅ ಕೇಳ್ಸಿಲ್ಲೇನ ಅಂತ. ಗುರುವಾರ, ಗುರುವಾರ ಮಾಡ್ತೀಯ ಅಂದೇ
ಹ್ಮ ಮಾಡ್ತೀರಮ್ಮಿ. ಮಾಡ್ತೀರಿ ಗುರುವಾರ, ಶುಕ್ರವಾರ, ಇದು ಬುಧವಾರ
ಏನಕ್ಕ, ಸೀರೆ ಬುಕ್ ಮಾಡ್ದ ಅಕ್ಕ?
ಇಲ್ಲ. ನಮ್ಮ ಅದೇ ಆ ವಾಣಿ ಅಂದ್ನಲ್ಲ ಅವರಿಗೆ ಹೇಳಿದ್ನೆ ಹ ಕಳಿಸಿಕೊಡು ವಾಟ್ಸಾಪ್ಕ, ನಾನು ನೋಡ್ತೀನಿ ಅಂತ ಹೇಳಿದ್ಲ ಯಾವ್ದಕ್ಕ ಸೀರೆ ನನ್ನ ಇದು ಫಸ್ಟ್ ಕೇಳ್ತಾ ಇರೋದ್ ಅಂತಾಳೆ. ನೋಡ್ದಲ್ಲ ಸುಷ್ಮಾ ನೀನು, ಫೋನ್ನಾಗ ನೋಡ್ದಲ್ಲ ಬ್ಯಾ
ನನ್ ಮಲ್ಕಟನ ಸೀರೆ, ಅವಳುದು ಯಾವಾಗೂ ಬರ್ತಾನೆ ಇರ್ತದೆ ಅಕ್ಕ ನಮಕ. ನಾನು ನೋಡ್ತೀನಿ
ಹ್ಮ ನೋಡಿ ಇವಾಗ ಒಂದೇ ಕಲರೇ ಬಂದಾವ್, ಇವಾಗ ಒಂದ್ ಇಪ್ಪತ್ ಸೀರೆ ತೋರಿಸಿದ್ಲು
ಅಕ್ಕ ಎಷ್ಟು ಚೆನ್ನಾಗಿರ ಸೀರ ತೋರ್ಸ್ತಳಲ್ಲಕ್ಕ
ಅವು ಎಷ್ಟ್ ಚೆನ್ನಾಗಿರ್ತದ ನಿಜವಾಗಿ ನಾವ್ ಆಯಮ್ಮನ್ ಕಾಂಟೆಕ್ಟ್. ಹೂ, ಹೂಹೂ ಸಾವಿರದ ಅದೇ ಹೇಳಲ್ಲ, ಸಾವಿರದ ಐನೂರು ಜಾಸ್ತಿ ಇಲ್ಲ ಕಡಿಮೆನೆ ಆಫರ್ ಎಲ್ಲ ಇದ್ದಾಗ ಇನ್ನ ಕಡ್ಮೆ ಇರ್ತದೆ ಸಾವ್ರ ರೂಪಾಯ್ ಇರ್ತದೆ.
ಹ ಹ್ಮ್ ಅದೇ ಆಫರುಗುಳಲ್ ಬಯ್ ಒನ್ ಗೆ ಟು ಫ್ರೀ ಅವಾಗ.
ಹಾ ಅವಾಗ ಒಂದೊಂದು ಒಂದ್ ಫ್ರೀ ಬರ್ತದೆ ಒಂದ್ ಸೀರೆ.
ಹ್ಮ್ ಒನ್ಶಿಕ್.
ನೌ ನಾನು ಒಂದ್ಸರಿ ಕಾಲ್ ಮಾಡೋಣ ಅನ್ಸ್ ಸದ್ಯ. ಅಯ್ಯೋ ಹೆಂಗ್ ಕಾಲ್ ಮಾಡೋದ್ ಗೋ ಏನೊಂದ್ ಭಯ. ಬೇರೆಯವ್ರಕೆಲ್ಲಾ ಕಾಲ್ಗಳ್ ಮಾಡುಕ.
ಯಾವತ್ತು ಹಂಗ್ ಬುಕ್ ಮಾಡಿ ಏನ್ ತಗಂಡಿಲ್ಲಲ್ಲ.
ಬುಕ್ಗಳು ಮಾಡ್ತಾ ಇದ್ದನ್ ಇದ್ರದೆ. ಅಂಡೆ ಮಿಷೋದಗಗನ.
ಅಲ್ಲಕ್ಕೋ ಅಲ್ಲ ಹಂಗೆ ಕೊ
ಹು ಈ ತರ ಇ ಈ ತರ ಬುಕ್ ಮಾಡ್ತಿತದ್ ಅಂದಿಲ್ಲ.
ಅದ್ರ ಕೊರಿ ಅವ್ರ ಕೊರಿ ಅಂತನ್ ತಲೆ ಚೆಚ್ಚಿ.
ತರಲಾ.
ಅದ ಫಸ್ಟು ನಾವು ಅಮೌಂಟ್ ಕಳ್ಸ್ಬುಡ್ತಿರ್ ಸೀರೆಗ್ಳು.
ಕಳ್ಸುಕು ಭಯನೇ ಅಮ್ ನಮ್ಕ.
ಕುರ
ಧೈರ್ವ ಮಾಡುತ್ತಾಳೆ. ಹ್ಮ್ ನು. ಆಯ್ಮನ್ ಧೈ ರ್ ಮಾಡ್ ಲಾಸಾಗ ಸಿಕ್ಕಾಕಿ ಮುಟೊಳ್ ಪಾಪ ಅಂಗ ಹ್ಮ ಅಯ್ಮಾನ್ ಪಾಪ್ ಪ ಮೊನ್ನೆ ಮೋಸ ಆಗ್ಬಿಟ್ಟದೆ. ಯಾರೋ ಹಿಂಗೆ ಹೆಚ್ಚನ್ ಹೋಗಿ. ಕಲ್ಲರ್ ಒಟೋಗಿ
ವಾಪಸ್ ಆರ್ದ್ ಬಿಟ್ಟು ವಾಪಸ್ ಹುಂ ದೆ ಮತ್ತೆ ಅವ್ರ್ ಮಾಡ್ಬೇಕಲ್ ವಾಪಾಸ್. ಅ
ಹ್ಮ ಅದಕ ನೋಡುನ ಸಿಕ್ಕಿಲ್ಲ ಅಂದ್ ನಾನ ಇವ್ರ್ದೇ ನಂಬರ್ ಮಡ್ಗೆ ಇದ್ನನೆ. ಫೋನ್ ಮಾಡ್ತೀನಿ ಅವ್ರ್.
ಹ್ಮ್ ಅಲ್ಲಕ್ಕ. ಇವಾಗ ಮಿಶೋದಾಗ್ ಎಲ್ಲ ಸೀರೆಗಳ್ ಚನ್ನಾಗಿರ್ ತಿವಕ್ಕ.
ಚೆನ್ನಾಗ್. ಅದು ಮೀಶೋ ಅಮೈಜೋನು ಫಿಲ್ಪ್ಕರ್ಟು. ಅದ್ರಗ್ ಚೆನ್ನಾಗಿರುತ್ತೆ ಸೀರೆಗಳ್ ರೇಟ್ ಆದ್ರೂ ಪರ್ವಾಗ್ ಇಲ್ಲ ಐನೂರ್ ತಂಕ ಇರ್ತವೆ. ಒಳ್ಳೆ ಸೀರ್ಗಳೆ ಸಿಗ್ತವೆ ಅದ್ರಲ್ಲಿ.
ಅಕ ಚೆನ್ನಾಗಿರ್ತದಕ ಕ್ವಾಲಿಟಿ.
ಹು ನಮ್ಮಿ ಚೆನ್ನಾಗಿರ್ತವೆ ಅದ್ರಾಗೆಲ್ಲನು. ಹ್ಮ್
ಮೀಶೋದಾಗ್ ಮಾಡಲ್ಲ ಸೀರೆಗಳ್ ನೀನು.
ಹ್ ಹು ನಾನ್ ಇದುವರ್ಕು ಸೀರೆಗಳೆ ತಿನನ್ದಿಲ್ಲ ಡ್ರೆಸ್ರ್ಲಗಳ್ ಇದ್ನೆ ಬೇರೆ ಮನೆಗ್ ಏನಾದ್ರು ಐ ಟ್ಸ್ಮ್ ಬೇಕಾರು ತಿನಂದಿದ್ನೇ ಡ್ರೆಸ್ಗಳು ಅವಿ ಸೀರೆಗ್ಳ್ ಸತಿನಂದಿಂದಿಲ್ಲ.
ಹ್ಮ್
ಹ್ಮ್ ಅಂದ್ರೆ ತಿದ್ದಂದ್ ಅವ್ರಿ ಇವ್ರಲ್ಲಾನ ಈ ಜ್ಯೋತಿ ಅವ್ರೆಲ್ಲಾನ. ಹ ತಿದಂದಿದ್ರು. ಕೂಡನು ಅವ್ರು ಪರ್ವಾಗಿಲ್ಲ ಚೆನ್ನಾಗವೇ ಅಂತ ಹೇಳಿದ್ ಅವ್ರು ಕೊಟ್ಟಿರೋ ದುಡ್ಡುಕ ಚೆನ್ನಾಗವೆ ಅಂತ ಹೇಳಿದ್ರು.
ಹ್ಮ್ ಹ್ಮ್.
ಹ್ಮ್ ನೀನ ಬುಕ್ ಮಾಡ್ತಿಯನಾ.
ಇಲ್ಲಕ್ಕೂ ನಾ ಇವಾಗ್ ಮಾಡೇ ಇಲ್ಲ ಅಕಸ್ ಯ ತರೇನೋ ಬುಕ್ ಮಾಡಿದ್ರ ಹೆಂಗ ಬತದ ಏನೋ ಚೆನಾಗಿರ್ತದ ಇಲ್ಲದ್ ಅ
ಹ್ಮ್ ಸೀರೆಗಲ್ ಬುಕ್ ಮಾಡು ಕೊಗ್ಬೇಡ ಬಿಡು ನೀನ್. ಡ್ರೆಸ್ಗುಲ್ ಬೇಕರೆ ತಗೋ ಅ ಸಿ ಸೀರೆಗ್ಲೂ ಏನ್ ಬುಕ್ ಮಾಡಕ್ ಹೋಗ್ಬೇಡ. ಮಿ ಇನ್ನ ಅಮೆಜಾನ್ ಆಗ್ ಮಾಡು ಕ್ಲಿಪ್ ಫ್ಲಿಪ್ಕಾರ್ಟ್ ಆಗ್ ಮಾಡ್ ಚೆನ್ನ್ ಬರ್ತವೆ ಅದ್ರಾಗ ಈ ಮೋಸನೇ ಇರದ್ಲ ಅದ್ರಗ.
ಹೌದಕ್ಕ.
ಇವಾಗ ಇದೇನ್ ಮಿಶೋ ಏನಾಗಿದೆ ಅಂದ್ರೆ ಎಲ್ಲಾರುನು. ಹ ಮನೆಗ್ಳಲ್ಲಿ ಇವಾಗ್ ನೋನ್ ತೋವ್ರೆಲ್ಲ ಮನೆಗ್ಳಲ್ ತಿರಲ್ಲ ಅ ಇಂತವ್ರು ಕೆಲ್ಸ ಮಾಡ್ ಇವಗ ಮನೆಗ್ಳಿಗೆ ಹಾಕ್ಬಿಟ್ಟಿರ್ತಾರೆ. ನಮ್ ಕಾಂಟ್ಯಾಕ್ಟ್ ಕೊಟ್ಬಿಟ್ಟಿರ್ತಾರೆ ನಾವು ಕೊಡುದ್ ಅವ್ರಕ ಹ್ಮ್.
ಹ ಅವ್ರ್ ಮನೆಯಿಂದನು ಇತೆ ಪ್ಯಾಕ್ ಮಾಡ್ಕಳ್ಸೋದು.
ಪ್ಯಾಕ್ ಮಾಡ್ ಕಳ್ಸೋದು. ಹ್ಮ್ ಇವಾಗ್ ನೋಡೋ ಎಮ್ ಸೊಮ್ಯ ರಾಘವೇಂದ್ರ ಸ್ವಾಮಿ ಇಲ್ಲ ಆದ್ರ್ ಹೇಳಿದ್ರಲ್ಲ ಅಎಮ್ನು ಆಯಮನ್ ಕೂಡ ಮೀಶೋ ಕ ಕನೆಕ್ಷನ್ ನೋಳ್ ಆ ಎಮ್ನು. ಹು ಮಿಶ್ ಕನೆಕ್ಷನ್ ಅವ್ಳೆ ಎಮ್ನು.
ಹಾ ಅದೆನ್ ನಾನ್ ಅ ವೀಡಿಯೋ ನೋಡಿಲ್ಲ.
ಅದೇ. ಇನ್ನೇನ್ ಮಾಡೊದ ಆಗ್ಲಿ. ನೌದ ಏನನ ಆಗ್ಲಿ ತಿದೆಮೇಕ್ ಅನ್ನೋದೊಂದ್ ಅಸ್ ಸೆ ಬಂಬುಟ್ ಐವ್ ಇವ ಬಟ್ಟೆಗ್ಳ್. ಓಹ ನಾಳೆ ತಿಂಗ್ಳ್ ಇನ್ ಹದ್ನನೇ ತಾರೀಕ್ ವರ್ಕೂ ಬಂದಿದ್ದ್ ಕಾಸಗಳ್ ಏನನ ಇದ್ರೆ ಕುಡಿಕಂದ್ ಮಡ್ಗಂದಿರ್ಬೇಕು. ನಾ ಬೇಗ ತೆಗ್ದ ಮಾಡ್ಬೇಕ್ ಕೊಂದೆ ಇವಾಗ್ ಒನ್ ಸ್ವಲ್ಪ್
ಅಕ್ಕ ಇವಗ ಇವಾಗ ಒಂದು ಟ್ರೆಂಡಿಂಗ್ ಇತದ ಆ ಸೀರ ಜೊತೆ ಬ್ಲೌಸ್ ಸಿಕ್ಗಲಕ್ಕ.
ಆ
ಟ್ರೆಂಡ್ ಇರ್ತೈತೆ ಆ ಸೀರೆಗ್ಳು ಮತ್ತೆ ನಮ್ಗ್ ಸಿಕ್ಕಲ್ಲ.
ಹ್ಮ ಮತ್ತೆ ಸಿಕ್ಕಲ್ಲ ಸಿಕ್ಕಿದ್ರು ಅದು ಹಳೇದು ಆಗೋಗತದ ನಮ್ಗ ಕಾ ನಾವು ಯಾವಾಗ ಒಗ್ತಿದ ಏನ ನಮ್ ಕೈಲ ಆಗಿದ್ದನ್ನ ಚಿಕ್ಕದಾದ್ರ ತಿದಬೇಕು
ಅದೇ
ಹ ಏ ಎಷ್ಟ್ ಆದ್ ಮಾತ್ರಗ ಆದ್ರ ಅಷ್ಟ್ ಮೊದ್ಲಗ ಅದ್ರ ತಿಂದಬೇಕು ನಾವ್ ಯಾವಾಗೋ ಚಿದಂಬಟ್ರೆ ಚೆನ್ನಗೆಲಾ ತಿದನ್ ಕಾಗುದ್ಲಾ ಇಷ್ಟ ಆಗಿದ ತಿಂದಂಬೆಕ್ ಅಷ್ಟ
ಅದೇ ಅದೇ
ಹ್ಮ
ಹ್ಮ್ ಏನ್ ಸುಷ್ಮಾ
ಹೇಳ್ಬೇಕು.
ನೀನ್ ಕೆಲ್ಸಗಳಿಂದ ನಿಂದ ಆಯ್ತಾ ಕೆಲ್ಸ ಗಳೆಲ್ಲ
ನಾನು ಸ್ನಾನ ಮಾಡ್ಕೊಂಬೇಕು
ಹಾ
ಸ್ನಾನ ಮಾಡ್ಕೊಂಡ ಬರೋಣ ಅಂತೇಳ್ಬಿಟಾ
ಹ್ಮ್
ಇದ ಸ್ವಲ್ಪ ತಗಿರಿ ಇದ ಮತ್ತೆ ಫೋನ್ ಇರ್ತಾ ಇತ್ತು
ಹಾ ಹ್ಮ ಸರಿ ಸುಷ್ಮಾ ಆಯ್ತಾ